ಹಲೋ
ಹಲೋ
ಹಲೋ
ಕೇಳಿತೆ ಹೇಳೆ ಮಾತಾಡ.
ಹಾ
ಕೇಳಕ್ ಮಾತಾಡ ಊಟ ಆಗತ್ತಿಲ್ಲಲ್ಲ ಊಟ ಆಗತ್ತತ್ ನಿಂದ್ ಆಗೈತಿ.
ಹಾ ಆಗೈತೆ.
ಏನ್ ಮಾಡಿದೆ.
ಓ ನಮ್ದು ಊಟ ಇದು ಪಲಾವ್ ರೈಸು ಮಜ್ಜಗಿ ಸಾರು ಮಾಡಿದ್ರಿ ನೀವ ಏನ್ ಮಾಡಿದ್ರಿ.
ನಾನ್ ಟೊಮೊಟೊ ಬಾತ್ ತಿಂದೆ ನೋಡಪ್ಪ ಟಮಾಟೋ ಬಾತ್ ಮಜ್ಜಿಗೆ ಮಳೆ ಐತೆನ ಅಲ್ಲಿ. ಹ್ಮ್ ಚೆನ್ನಾಗಿತ್ತು ಮಳೆ ಆಯ್ತೆ.
ಮಳೆ ಇಲ್ಲರಿ ಅದೇ ಜಿನಿ ಜಿನಿ ಜಿನ ಜಿನೇ ಬರ್ತದ ಮತ್ತೆ ಹೋಗ್ತದ ಜೋರ್ ಬರೋದಿಲ್ಲ ಏನೀಲ್ಲ ಅಲ್ಲಿ.
ಅಸಲ್ ಮಳೆನೆ ಇಲ್ಲಿ ನೋಡಪ್ಪ ಇಲ್ಲ ಅಂಕಾರ್ ಫುಲ್ ಬರೇ ಮಾಡಕಟ್ಟುತೈತೆ.
ಹ್ಮ್
ಮಾಡತದೆ ಮಾಡಾದ್ರೆ ಮಳೆನೇ ಬರಲ್ಲ ದುಮ್ರು ಉಮರ್ ನಾಕ್ ದಿನ ಅಯ್ತು ಬರಗಲ್ ಬಂದಂಗ ಆಗಿಬಿಟೈತೇ ಬರ ಬರುತೇನ್. ಹ ಹಲೋ. ಹಲೋ
ಹಂಗೆ ಆಯ್ತ್ ನೋಡ ನಾ ಅಕಾಡಿ ನಿಂತ ಬಂದ್ರೆ ಹೋಗ್ಬಡತ್ತ್. ತಂಪ್ ಒಂದ್ ಇರತ್ತಾ. ಇ ಸರ್ತಿ ಮಳಿ ಒಂದ್ ಕಮ್ಮಿ ಆಗ್ಯಾದ. ತಂದಾರ ಅದೇ ಮತ್ತೆ ಮಳಿ ಕಮ್ಮಿಯ್ತ್ ಅಂದರಲ್ಲ ಇ ಮರ ಗಿರ ಎಲ್ಲ ಕಡ್ಡದ್ ಬಿಡ್ತರಪ್ಪ ಮತ್ತೆ ಮಳಿ ಬಾ ಅಂದ್ರ ಎಲ್ಲಿ ಬರತ್ತ ಹೇಳ್.
ಹೌದ್ ಹೌದ ಹೇಳ್.
ವೆದರ್ ಡಿಪಾರ್ಟ್ಮೆಂಟ್ ಅವರು ಮತ್ತ ತುಂಗಾಬದ್ರಾ ಡ್ಯಾಮ್ನಂಗ್ ನೋಡಿಲ್ಲ. ಹ್ಮ ಈ ಸತಿ ಮಳಿ ಜಾಸ್ತಿ ಬರ ಬರತ್ತೆ ಅನ್ಸಿಸ್ತಾಯತವ ಅಂತೇಳರ್.
ಹ್ಮ್.
ಮತ್ತೆ ಮತ್ತೆ ನೀಮ್ ಹತ್ತಿ ಏನಾ ಬಂದಿಲ್ಲ ಅಂತಲ್ಲ ಇನ್ನಾವು.
ಇಲ್ಲ ರಿ ಅದೇ ಮ ಮತ್ತೆ ಫೋನ್ ಮಾಡಿದೀವಿರಿ ಅಪ್ಪಗ್ ಫೋನ್ ಮಾಡಿದೀರವಿ ಅಸಲ ಒಂದು ಚೂರು ಮಳೆ ಒಂದ ಅನಿ ಮಳೆನೂ ಬಂದಿಲ್ಲ ಅಂತ ಬಿಜೆ ತು ಒಂದವಾರ ಎರಡವಾರ ಆಯ್ತು.
ಎಷ್ಟು ಎರಡ್ ವಾರ ಆತಲ್ಲ.
ಹಾ ಎರಡವಾರ ಮೇಲೆ ಆಯ್ತ್ರಿ ಇಟ್ಟು ಅಕ್ಕನಮಗಳ ಏನ್ರೀ.
ಮೆಣಸಿಕಾಯಿ ಹೂವ ಆಗ್ಯಾವ.
ಮೆಣಸಿನಯೀ ಇನ್ನು ಮೋಳ್ಕೇನು ಬಂದಿಲ್ಲಲ್ರಿ ಬಿತ್ತಿ ಎರಡವಾರ ಆಯ್ತು.
ಅವ್ದುನು ಎರಡವಾರ ಆಯ್ತೇನ.
ಹ್ಮ ಮೆಣ್ಸಿನ್ಕಾಯಿ ಹತ್ತಿ ಎರಡು ಒಂದೇವರೆಗೆ ಬಿತ್ತಿವಿ.
ಇ ಕೆನಾಲ ನೀರ್ ಹೆಂಗ ನೀವು ಕೆನಲ್ ನೀರ್ ಬಿಟ್ಟಾಗ.
ಹು ಕಾನೆಲ್ ನೀರ್ ಬಿಟಗೆ ಬಿಡ್ಬೇಕ್ರಿ ಕೆನಾಲ್ಗಿನಲ್ ನೀರ್ ಬಿಡಲ್ಲ.
ಇನ್ನ ಇಲ್ಲರಿ ನೀರ್ ಬಿಡೋದು ಡೌಟ್ ಅಂತೇ ಇಸತಿ ಯಾಕಂದ್ರೆ ಒಂದೆ ವೇ ಇಲ್ಲನ್. ನಿಮ್ಗ್ ಎಲ್ಲಿಂದ ಬರ್ತಾವು ಯಾವ್ ಡ್ಯಾಮ್ ಇಂದ ಬರ್ತಾವು.
ನಮ್ಗ ಕೃಷ್ಣ ಮತ್ತೆ ತುಂಗಭದ್ರ ಎರಡು ಡ್ಯಾಮಿಂದ ಬರ್ತಾವ ರೀ.
ಹೌದಾನ ಈ ಕೃಷ್ಣ ಡ್ಯಾಮ್ ಎಲ್ಲಿ ಐತಿ ತುಂಗಾಭದ್ರ ಡ್ಯಾಮೇ ನಮ್ದು. ಹತ್ತು ಟೀಮ್ ಚಿಕನ ನೀರ್
ಹ್ಮ ಇದು ಕೃಷ್ಣದಂಗಿರಿ ಬರೆ ಇಪ್ಪತ್ತ ಅಂಶ ಅದಾವ್ ಅಂತ ಇಪ್ಪತ್ತು ಎಂಶ ಅ
ಹ್ಮ್ ಅಸ ತುಂಗದ್ರ ಇಲ್ಲೇ ಇಲ್ಲಿ ಹ್ಮ್.
ಹ್ಮ್ ನಮಗೂ ಎರಡೋ ನದಿ ನಬರ್ಕೈಐತ್ಲ್ರಿ ರಾಯಚೂರು ಏನೋ ಸ್ವಲ್ಪ ಬರ್ತಾವ ಇಲ್ಲ ನಮ್ಗ ಆದ್ರೆ ಅದನ್ನು ಇಲ್ಲ ಏನ್ ಮಾಡ್ತ
ಹ್ಮ್ ಒಂದೆ ಆಯಿತ್ ನಮಂಗ ನೋಡಿದ್ರೆ.
ಹ್ಮ್
ಮಳಿ ಆಗ್ದ ಡೌಟ್ ಅಂದ್ರ ನೋಡಪ್ಪಾ ಇಸತಿ ರೇಟ್ ಜಂಪ್ ಆಗಬುಡ್ತಾವು ಜಗ್ಗಿ.
ಹಾ ಹೌದ್ರೀ,
ಇವಾಗ ಎಲ್ಲ ಮಾಮುಲಿ ದಿನ ದಿನ ಸಾಮಗ್ರಿ ಇರ್ತವಲ್ಲ.
ಹ್ಮ್.
ರೇಟ್ ಜಂಪ ಆಗ್ಬಿಡ್ತಾವ್ ಹ್ಮ್. ತ್ತೇನಪ್ಪಾ,
ಮತ್ತೇನ್ ಹೇಳ್ರಿ ಏನ್ ಮಾಡತ್ರಿ ಇವಾಗ.
ಏನಿಲ್ಲ ನೋಡಪ್ಪಾ ಕಾಲೇ ಅದು ಇಷ್ಟೊತ್ತು ಸ್ಪೋರ್ಟ್ಸ್ಗಾಗ ಹೋಗಿದ್ದೆ ಅಲ್ಲಿ ಫುಟ್ಬಾಲ್ ಆಡಿದೆ ಸಪತ್ತು. ಫುಟ್ಬಾಲ್ ಆಡಿ, ವಾಲಿಬಾಲ್ ಆಡದೆ, ಸುಸ್ತತ್ ಆಯಿತು. ಆ ಊಟ ನೋಡಿದ್ರೆ ಅದು ಹೋಗ ಹೋಗುತ್ತ ಹೋಗಲ್ಲ ಅಂನ್ಗತೆ ತಿಂತೀನಿ.
ನಾವ ನಾವು ಸ್ಪರ್ಟ್ಸ್ ಹೋಗಿದೀರಿ ನಮ್ಗೆಲ್ಲ ಫುಟಬಾಲ್ ಗಿಟ್ಬಾಲ್ ಎಲ್ಲ ಆಡಕ್ ಬರೋಲ್ಲ ನಮ್ ಏನು ಸ್ವಲ್ಪ ವಾಲಿಬಾಲ್ ಆಡಕ್ ಬರ್ತಾ ವಾಲಿಬಾಲ್ ಆಡಿದೀವಿ ಬಂದೀವಿ ಅಷ್ಟೇ
ಅವ್ನು ಅವನು ಶಣ ಸಿಲ್ರ್ ಶಣ ಅಂತಿದ್ದ ಭಾರಿ ಆಡ್ತಾನ ನೋಡಿರಿ ಅವ ವಾಲಿಬಾಲ್
ಏ ಹೌದ್ರಿ ಅವಿಗೆ ಅವ್ನಿಗೆ ಬರ್ತದ್ರೀ ಅವನೆಲ್ಲಾ ನೋಡ್ರಿ ನೋಡಿದ್ರಾಲ ಬರಲ್ ಏನ್ರಿ ಅವ್ನಿಗೆ
ಹ್ಮ್
ಆಡಕ್ ಬಾರಲ್ಲಿ ಅವನಿಗೆ ಎಲ್ಲಿ ಬರ್ತದ ವಾಲಿಬಾಲ್ ಅಂದ್ರೆ ಗೊತ್ತಿಲ್ಲ ಅವನಿಗೆ
ವಾಲಿಬಾಲ್ ನಾನ್ ನೋಡಿನಿ ಬಾರಿ ಹೊಡಿತಾನ ಹೆಗ್ರಿ ಹೊಡಿತಾನ ಒಂದು ಏನಂತರ ಅದ್ನಾ ಸ್ಮ್ಯಾಶ್
ಹ್ಮ ಅವ್ನಿಗ್ ಶಾಟ್ ಹೊಡಿಯೋಕೆ ಬರಲ್ ಅ ಎಲ್ಲಿ ಪ್ಲೇಸ್ ಹಾಕಕು ಬರಲ್ಲ ಸುಮ್ಮನೆ ವಾಲಿಬಾಲ್ ಆಡ್ತಾನ ಅಂದ್ರ ಆಡತ ವೇಸ್ಟ್ ಅವ
ಏ ಇಲ್ಲ ರೀ ಆಡ್ತಾ ಅವನು ನಾನು ನೋಡನ್ ಕಣ್ಣಾರೆ ನೋಡಿ ಅವನ್ ಆಡ್ತ ತನ್ ಬಾರಿ ಆಡ್ತಾನ್ ಅವ್ನು
ನೀವು ಫುಟ್ಬಾಲ್ ಬಾರಿ ಆಡ್ತರಿ ಅಂತಲ್ರರಿ ನೋಡ್ರಿ ಎಲ್ಲಾರ ಹೇಳ್ರ್ ಫುಲು ಎಲ್ಲಾರ್ ಬಾಯಿಂದ ಅದೇ ಬರ್ತಾ ಇದೆ ಎಲ್ಲಾರೂ ನೀವು ಬಾರಿ ಆಡ್ತೀರಾ ಅನ್ನೋ ಎಲ್ಲಾರೂ
ಯಾರ್ ಅಂದಾರ್ ರಿ
ಏ ಇಲ್ಲ ಎಲ್ಲಾರ ಅಂದ್ರೀ ಕಿರಣ್ ಅವರು ಮತ್ ಮತ್ತೆ ನಿತೀಶ್ ಅವರು ಎಲ್ಲಾರೂ ನೀವ್ ಫುಟ್ಬಾಲ್ ಭಾರಿ ಆಡ್ತರ ಅಂತಂದರು
ಹ್ಮ್ ಕಿರಣ ಅವ್ರ ಅಂದಾರ ಏನ್ರಿ
ಹ್ಮ್
ಹ್ಮ್ ಹೌದನ್ ಸರಿ ತಕೊ ಮತ್ತೇನಪ್ಪಾ ಹಾಂ ಮಾತಾಡು ಮಾತಾಡು ಶಣಯ್ಯ ಅಂ
ಅಲ್ಲ
ಮ್ಯಾಲ್ ಬಾರೋ ಮ್ಯಾಲ್ ಬಾಲೆ
ಬರ್ತನ್ ಬರ್ತದೆ
ಏಯ್ ಅಲ್ಲಿ ಉಡ್ರ ಮಧ್ಯ ಕುಂತೆ ಅಲ್ಲ
ಏ ವಿಜಯ್ ಕುಮಾರ್ ಅವ್ರ ಮಾಡ್ಬಾರಡ್ರಿ ವಿಜಯ್ ಕುಮಾರು ಫೋಟೋ ವಾಲಿಬಾಲ್ ಬಾರಿ ಆಡ್ತಾರೆ ವಿಜಯ್ ಕುಮಾರ್ ಅವರು
ಮ್ಯಾಲ್ ಬಾಳಿ ಅಪ್ಪ ತಡೂಕ್ಯ ಬೇಡ
ಹೇಳ್ರಿ
ಮ್ಯಾಲ್ ಬಾ ಸುಮ್ನೆ ಹೊಲ್ಸ ಮಾತಾಡಿದ್ರೆ ಅವ್ರು
ಮ್ಯಾಲಿನ ಕಿಲ್ ಆಗಿಲ್ ಏನ್ರಿ
ಇಲ್ಲ ವಾರ
ಹ್ಮ್ ಹ್ಮ್ ಬಾರಿ ಆಯ್ತ್ ನೋಡ್ರಿ ಗಾಳಿ ಇವತ್ ಲ್ಲ ಮ್ಯಾಲೆ ಚಂದ್ರ ಸೂರ್ಯ ಎಲ್ಲ
ಗಾಳಿ ಬಂದ್ರೆ ಮಳಿ ಬರಲ್ಲೊ
ಅದೇ ಪ್ರಾಬ್ಲಮ್ ನೋಡ್ರಿ ಗಾಳಿ ಬಂದ್ರೆ ಮಾಡುಗಳೆಲ್ಲ ಹೊಯ್ಬಿಡ್ತಾವು
ಮತ್ತೆ ಇದು ಹೆಂಗೆ ಮಾಡ್ತಾರ ಅದು ಹೆಲಿಕಾಪ್ಟರ್. ಹಂಗೆ ಆಗೈತಿ ಇಲ್ಲಿ ಮತ್ತೆ ಯಾವಾಗ ಕೊಟ್ಟಿರ ಯಾವಾಗ ಯಾರ ಇದ್ದಾಗ ನೋಡಪ್ಪಾ ಅಟಲ್ ಬಿಹಾರಿ ವಾಜ್ಪೇಯಿ ಇದ್ದಾಗ ಪಿ ಎಂ ಇದ್ದಾಗ ಮೋಡಕ್ ಇಂಜೆಕ್ಷನ್ ಮಾಡಿದ್ರಲ್ಲ ಮಳೆಯಾಗಂಗ ಆರ್ಟಿಫಿಷಿಯಲ್ ರೇನ್
ಮೋಡ ಆರ್ಟಿಫಿಸಿಯಲ್ ರೇನ್
ಹ್ಮ್ ಅಂದ್ರೆ ನಾವೇ ಮೋಡಗಳ ಕರ್ಗಂಗ ಮಾಡದ್ ಒಂದ ಯಾವ್ದ್ ಕೆಮಿಕಲ್ ಹಾಕಿ
ಹ್ಮ್ ಹ್ಮ್ ಅದಾವದ್ರಿ ನಮ್ಗ ಏನ್ ಗೊತ್ತಿಲ್ಲ
ಅದೇ ಅವಾಗ ನಾನ್ ಯಾರ್ ಬೈಯಿಂದ ಕೇಳಿದನಪ್ಪ ಅದ ಅವಾಗ ಅದಿನ ನನನುುತ ಅಂಗೇ ಹೇಳನೆ
ಹ್ಮ್
ಇವತ್ ಯಾರದು ಇವತ್ ಅವ್ನ್ ಶಾಣ್ಬುಪ್ಪಳ ರಡ ಕ್ಲಾಸ್ ಇತ್ತ
ಹ್ಮ್
ಆತನ ಕ್ಲಸ್ ಸುಮ್ನೆ ನಿಂತ ನೋಡಪ್ಪ ಏನ್ ಮಾಡ್ತಾರ ಏನ್ ಲ್ ಗೊತ್ತಾಗಲ್ಲ ಎಂಟ ಮಜ್ ಒಂದ ಇತ್ತು ಸುಮ್ನೆ ಕತ್ತ ಬರ್ಕೊಂಡ್ ಬರ್ಕಣ ಹಾ
ನಾವು ಕ್ಲಾಸಿಗೆ ಹೋಗಿ್ರರಿ ಹೋಗಿ ಹೋಗಿ ಒಂದ್ ತಾಸ ಆಯ್ತತ್ ಕುಂತಿ ಬಂದಿಲ್ಲ ಬಂದಿಲ್ಲ ನಾವ್ ಒಳಗ ಕುಂತ ಕರೆಕ್ಟ್ ಟೈಮ್ ಸೋರ್ ಬಂದಾರಿ ಅದು ಎಫ್ರಾ ಅಂತ ಇರ್ತ ಗೊತ್ತೇ ಅಲ್ರಿ ಲ್ಯಬ್ ಬೇಕಂತಾರಲ್ ಅದ್ ಎಪ್ರನ್ ಮತ್ ಬಂದ್ಬ ಬಿಟ್ಟಿರಿ ಒಳಗೋಗ್ ನಿಂತೀವಿ ಸೋರ್ ಒಳಗ್ ಬಂದ್ರು ಬಂದ ಮ್ಮೇೂ ಏನು ಮಾಡಿದ ಆಮೇಲೆ ಸ್ವಲ್ಪ ನಿಂತು ನನಗ್ ಕಳದ ರ ಯಫ್ನ್ಕಂದಿಲ್ಲ ಅಂತ ಮತ್ತೆ ಹೊರ ಕಳ್ಸಬ ಬಿಟ್ರಲ್ಲ
ಹ ನಿನಗ್ ಹೇಳನಪ್ಪ ಅವಲ್ಲಲ್ಲಿ ಎಫ್ರ ಹುಡುಕಲಿ ಎ ಸಷನ್ ಹುಡುಗರು ಇದ್ದಾಗೆ ಸೆಕ್ಷನ್ ಹಿಡ್ರ್ದಾಗ ಎಫ್ರಾನ್ ಇಸ್ಕಪ್ಪಾ ಅಂತ ಅಂದ್ರ ನೀನು ಏರ್ ಸೆಕ್ಷನ್ ಹುಡುಗುರು ಆದ್ಮ್ಯಾಗ ಏ್ಫ್ರನ್ ಬೇಕಲಿ ಎಫ್ರನ್ ಬೇಕಕ್ಲಿ ಅಂತೆ ಎಲ್ಲಾಡ್ರಗ್ ಹುಡಕ ಆಡ್ತಪಾ ಇದ್ದಾಗಟ್ರನ್ ಹ್ ಟಿಕೆಟ್ ಅನ್ಸ್ ಅಂತೀ ನೀ
ಏನ್ ಮಾಡ್ತಿರಿ ಅದ ದಾಸ್ ಆಗ್ಲಲ್ರಿ ಕರೆಕ್ಟ್ಏಸ್ಕೆ ನೋಡ್ರ ಇದಾಗ
ಅದಂಗ್ ದಾಸ್ ಆಗ್ತ ಹೇಳೇಪ್ಪ ನಿನಗ ಅವೆಲ್ಲ ಆ ಗೇಮ್ ಮಾಡೋದ ದಾಸ್ ಆತ ನೋಡಬರ ಆಫ್ರಿಫರ್ ಆಡಂಬ ಅಲಿ ಅದು ಆಡಂಬ ಅಲಿ ಇದದು ಆಡಂಬಲಿ ಅಂತನ್ ಅಲ್ಲಿ
ನೀವ ಯಾರೀ ಕರಿ ಅದೆಲ್ಲ ಬರ ಉಡ್ರ ಏನ್ ಹಂಗ ಮಾಡ್ಬೇಡ್ರಿ
ಆಗ್ಬಿಡು ಮಿಟ್ಟಮ್ ಎಕ್ಸಾಮ್ ಬಂದ್ವಲ್ಲ
ಹೌದ್ರಿ ಮೆಟ್ಟರ್ ಬಂದಾವ್ ಏನ್ ಪ್ರಿಪರೇಷನ್ ನಡಸಿರ್ಲಾ
ನಿಮ್ಮಷ್ಟೇ ಓದು ಬಿಟ್ಟಿದ್ರೆ ನಾನ್ಷ್ಟೊತ್ತಿಗೆ ಯಾರ್ಲೇ ಇರ್ತಿದ್ನಪ್ಪ
ಎಲ್ಲಿ ಅದ್ಕ ನಮ್ ಎಲ್ಲ ಟಾಪ್ ಸ್ಕೋರ್ ನಾಗ ಇದಾವ ಎಲ್ಲಾ ಸ್ಕೋರ್ಗಳು
ಯಾರು ಅದ ಅಂಕಗಳು ನಿನ್ವೇ ಜಗ್ಗಿ ಅಂಕಗಳು ಅದ ಅನಕಿನ ನಿನ್ನಷ್ಟು ಏನಾದ್ ಕ್ಲಾಸ್ ಕೇಳಳ್ಬಟ್ಟಿದೆ ನಾನ ಎಲ್ಲ ಇರ್ತಿದ್ದ ಸ್ಟ್ ಬೆಂಚ್ ಕುಂತ ಕ್ಲಾಸ್ ಕೇತಿ ನಾ ನೋಡ್ರಿಂದ ಕುಂತ್ ಹುಡರು ಕಡ ಮಾತಾತಿದ್ನೆ ಫೋನ್ ನೋಡಿದ್ನೆ
ನಾವು ಸ್ಟ್ ಮ್ಯಾಚ್ ಕ ಕುಂದರದೆ ನೀವು ಲಾಸ್ಟ್ ಮ್ಯಾಚಿಗೆ ಕುಂದರದೆ
ಎಲ್ಲ ಹುಳಗ ಕ್ಲಾಸ್ ಕೇಳ್ತಿ ಎಲ್ಲಾ ಮಾಡ್ತಿ ಮತ್ತೆ ನಮಗ ಅಂತ ನೀನ್
ಅದು ಬರಿ ನೀವು ಕ್ಲಾಸ್ ಕೇಳುತ್ತೀರಿ ಎಕ್ಸಾಮ್ ಎಲ್ಲಾ ಫುಲ್ ಟಾಪ್ ಬರಿತಿರಿ ಮತು ಬಿಡ್ತತಿ ವೇಸ್ಟ್ ಏನ್ ಮಾಡ್ತತಿ
ನಾವ ಒಂದ್ ಸತಿ ಕ್ಲಾಸ್ ಕೇಳಿಲ್ಲ ನೋಡಪ್ಪ ಹ್ಮ್
ಏನ್ ರಿ
ಅಲೋ ನಾನು ಜೀವನದಾಗ ಇದೋರಿಗೆ ಒಂದ ಸ ಕ್ಲಾಸ್ ಕಾನು ಎರಡ್ ಡಿಗ್ರಿಗೆ ಬಂದೀನಿ ಬಂದೀನಿ
ಏ ನೋಡ್ತೀನ ಅಲ್ರಿ ಲಾಸ್ಟ್ ಬಂಚ್ ಚ ಕುಂದ್ರದ ಅಷ್ಟೇ ನೀವೆಲ್ಲ ಫುಲ್ ಅಬರ್ನ್ ಎ ಫುಲ್ ಕ್ಲಾಸ್ ಇರ್ತದ
ಹೌದು ಬೀಡಪ್ಪ ನೀ ನೀನ್ ಬಾಯಿಂದನೇ ಕೇಳಿ ನೋಡಿದ್ರಲ್ಲ
ನಾನ್ ಅಬ್ಸರ್ವ್ ಮಾಡೇನ್ ಬಾಳ ಚಲ
ಹ್ಮ್ ಬರೇ ಹಿಂಗ ಅದ್ ನನ್ನ ಅಬ್ಸ ಮಾಡ್ಬಿಟ್ಟು ನೀ ಕ್ಲಾಸ್ ಕೇಳು
ನಮ್ ಕ್ಲಸ್ ಎಲ್ಲ ಸುಮ್ಮನೆ್ ಕೊಂದಿತ ಅಷ್ಟ ರೀ ಫಸ್ಟ್ ಬೆಂಚ್ಗೆ ವೇಸ್ಟ್ ಏನ್ ಮಾಡ್ತೀನ ನಿಮ್ಮ ಅಷ್ಟ ಕ್ಲಾಸ್ ಕೇಳೋಕ ಬರಲ್ಲ
ಹ್ಮ್ ಬೀಗ ಆಕ್ತಾರ ಬರ್ರರಿ ಭೀಗ ಅಕ್ತರ್ ಬರ್ಲಿ
ಅಂದ್ರೆ ಅ ಇವ್ ಮಲ್ಲಾಪುರ ನೋಡ್ರ ಸ್ವಲ್ಪ ಇ ಸ್ವಲ್ಪ ಹುಡುರು ಮಾತಾಡ್ತಾರ ಬಿಡ್ಬೇಕ ಅನ್ನೋದ ಇಲ್ಲ ಬರೀ ಬರ್ತಾರ ಕೀಲಿ ಹಾಕೊಂಡ್ ಹೋಗಿ ಬಿಡ್ತಾರ ನೋಡ್ರಿ
ಅವ್ರ ಬಂದಾರ ನೋಡ್ರಿ ಅಲ್ಲಿ
ಹ್ಮ್ ಬಂದ್ರಿ ಬಂದರ ಈಗ
ಇವ್ ಕಿರಣ್ ಅಂತ ಅವ್ನ್ ಕಿರಣ ಅ ಚಿಹ್ನೆ ಏರ್ಫಲ್ ಚಿತ್ರದುರ್ಗದ ಅದೇ ಚಿತ್ರದುರ್ಗದ ಕಲ್ಲಿನ ಕೋಟೆ ಹ
ಮತ್ತೇನ್ರಿ ಆ
ಬೇಕೆ
ಹಾರಿ
ಇ ಬರಲ್ಲ ಅಂದೆ
ಅದೇ ರೀ ನಮ್ಮಮಾ ಅದೊಂದು ಪ್ರಾಬ್ಲ ನೋಡ್ರಿ ಎಲ್ಲೇ ಕುಂತ್ರು ನೆಟ್ವರ್ಕ್ ಬರಲ್ಲ ಏರ್ಟೆಲ್ ಬರಲ್ಲ ಜಿಯೋ ಬರಲ್ಲ ಮತ್ತೆ ಜಿಯೋ ಬರ್ತ ಅಂತ ನಾವು ಏರ್ಟಲ್ ಇಟ್ಕೊಂಡ ಟ್ರಾನ್ಸ್ಫರ್ ಮಾಡ್ಕೊಂಡಿ ಅದೂ ಬರ್ತ ಇಲ್ಲಾ
ಹ್ಮ್ ಹಲೋ
ಏನ್ರೀ
ಮೊದಲ್ ಜಿಯೋ ಜಿಯೋ ಇದ್ರೆ ಏನ ಏರ್ಟೆಲ್ ಇತ್ತ ಫಸ್ಟಯಿಂದನ
ನಾವು ಫಸ್ಟಗೆ ಜಿಯೋ ಇದ್ದವ ರೀ ಪಸ್ಟ್ ಮತ್ತೆ ಇಲ್ಲಿ ಬಂದ ಮೇಲೆ ಚೆಕ್ ಮಾಡ್ಕೊಂಡ್ರಿ ರೀ ಜಿಯೋ ನೆಟ್ವರ್ಕ್ ಬರಲ್ಲ ಅಂತ ಆದ್ಮೇಲೆ ಗೋ ಹೋಗಿ ವಾಪಸ್ ಮತ್ತೆ ಎರ್ಟೆಲ್ ಟ್ರಾನ್ಸ್ಫರ್ ಮಾಡ್ಕೊಂಡು ಫೋರ್ಟ್ ಮಾಡ್ಕೊಂಡ ಮತೇ ಏರ್ಟೆಲ್ ಸಿಮ್ ತಗೊಂಡ್ ಬಂದೇರೀ
ಹೌದೇನ್ ನನ್ ನೋಡ್ರೀ ಜೀವೊನ ಐತಿ ಯಾಕಂದ್ರೆ ಜೀವೊನ ಇರ್ತ ಯಾಕಂದ್ರ ಇನಕಮಿಂಗ್ ಕಾಲ್ ಇವ್ ಬರ್ತತ್ ರಿಚಾರ್ಜ್ ಕಾಲಿ ಆದ್ರ ಅದು ಏಟೈಲದ ಬರಲ್ಲ
ಹೌದು ಏರ್ಟೆಲ್ ಇದಂದು ಪ್ರಾಬ್ಲಮ್ ನೊಡ್ರಿ ರಿಚಾರ್ಜ ಕಾಲಿಆಗಾನ ಒಂದೇ ದಿನಕ್ಕೆ ಇನ್ಕಮಿಂಗ್ ಕಾಲ್ ಕಟ್ ಆಗಿ ಬಿಡ್ತವ್ರೀ
ಅದಕ್ಕೆ ನಾವ್ ಏನ ಅದಕ ಏರ್ಟೆಲ್ ಪೋರ್ಟ್ ಮಾಡ್ಸಾಲ್ ಇದು ಜಿಯೋನೇ ಇರ್ಲಿ ನಮ್ಗೆ ಹಾ ರೀ
ಅ ನೆಟ್ವರ್ಕ ಒಂದ ಬರಲ್ಲ ಅ ಅದೇ ಪ್ರಾಬ್ಲಮ್ ಅದಕೆ ಜೀವೊನ ಬೆಸ್
ಹ್ಮ್ ಮತ್ತೇನ್ರಿ
ಮತ್ತೇನ ಇಲ್ರಿ ಮಲ್ಯಾಣ ಅವರು ಬಂದ್ರ
ಹಾ ಬಂದ್ರ ನೊ
ಹ್ಮ್ ಆರಾಮ್ ಅದ ರೀ
ಎಲ್ಲಾರ ಆರಾಮ್ಮ
ಎಲ್ಲಾರೂ ಆರಾಮ
ಇವಾಗೇನ್ ಇವಾಗೇಏನ್ ಓದಬೇಕ ಮಕ್ಕೊಬೇಕಾ
ಇವಾಗ ಸ್ವಲ್ಪ ಸೀನಿಯರ್ ಅವರು ಮ್ಯಾನಲ್ ಕೊಟ್ಟ್ರೀ ಸ್ವಲ್ಪ ಅದು ಡ್ಯಾಗ್ರಾಮ್ ಆಗ ಏನ್ ಮಾಡ್ತರಿ
ಚಿತ್ರಾ ಹಾಕ್ಬೇಕೇನ್ ಇವಾಗ
ಹ್ಮ ಚಿತ್ರಾ ಹಾಕ್ಬೇಕ್ರಿ ನೀವು
ನಾವ ಏನಿಲ್ ಮಕ್ಕೊ ಬೇಕ ನೋಡ್ರಿ ಇವಾಗ
ಯಾಕ್ ಮಕ್ಕಂತರಿ ಎಕ್ಸಾಮ್ ಅದಾವ ಹ ಓದ್ರಿ
ಮಕ್ಕೊ ಬೇಕ್ರಿ
ಓದ್ರಿ ಹಂಗ್ ಮಾಡ್ಬೇಡ್ರಿ ಓದ್ಕ್ ಓದ್ಕ್ ಹಂಗ್ರರಿ ಎಕ್ಸಾಮ್ ಇದ್ದಾಗ ಓದ್ಲಿಕರ ಎಕ್ಸಾಮ್ ಇದ್ದಾಗ ಓದ್ಬೇಕುಂದ್ರೆ ತೆಲಿಗ ಹೋಗಲ್ಲ ಇವಾಗ ಓದ್ಕೊಂಡಂತ ಹೋಗ್ಬೇಕು
ನೀವು ಹಓದವ್ರ ಮತ್ತೆ
ನಮ್ಗ ಏನ್ ಮಾಡ್ತರಿ ಎಲ್ಲಾ ಸೀನಿಯರ್ಸ ನಮ್ ನಮ್ ಅಣ್ಣದವ್ರ ಎಲ್ಲಾ ಮ
ನಿಮ್ಮ ಅಣ್ಣ ಅಲ್ರಿ ಯವ್ವ ನಿಮ್ಮ ಕುಚಿಕು ಆವಾ ಕುಚಿಕು ಕುಚಿಕು ದಾ ಕೊಡುತ್ತಾರೆ ನೀವು
ಹ್ಮ್ ನಮ್ ಕುಚುಕು ಅಲ್ರಿ ರಿ ಚೆನ್ನ್ ಮಾತಾಡ್ಸ್ತಾರ ನಾವು ಚೆನ್ನ್ ಮಾತಾಡ್ ಹಬೇಕಂದ್ರೆ ಸ್ವಲ್ಪ ಸಹಾಯ ಮಾಡ್ಬೇಕ್ರೀ
ಅಯ ಸಹಾಯ ಮಾಡ್ತೊಳ್ರಿ ಹಾಕೋರಿ ಚಿತ್ರ ಸರಿ ಇಡ್ತೀನಿ ಹಾ ಸರಿ
ಸರಿ ಓಕೆ ಬಾಯ್ ಹ ಆಯ್ತರ್ ಕಟ್ಮೇ ಲೇ
ನೀ ಕಟ್ ಮಾಡುವ